ನಮ್ ಹಗ್ವೀರಾ
ನಾ ಚೆನ್ನಾಗಿದ್ದೀನಿ ನೀವ ಹೇಗಿದ್ದೀರಾ
ನಾನು ಚೆನ್ನಾಗಿದ್ದೀನಿ ಊಟ ಆಯ್ತಾ
ಹ್ಮ್ ಆಯ್ತು ನಿಮ್ದು
ಹ್ಮ ಆಯ್ತು ಏನ್ ತಿಂದ್ರಿ
ನಾವು ಅನ್ನ ಟೊಮೆಟೊ ಗೊಜ್ಜು ಮುದ್ದೆ ತಿಂದ್ವಿ ನೀವೇನು ತಿಂದಿರಿ
ಹಹನಾನು ಅನ್ನ ಮತ್ತೆ ಅಹ ಸಾಂಬಾರ್ ಮಾಡಿದ್ರು ಮನೆಯಲ್ಲಿ
ಏನ್ ಸಾ ಏನು ಸಾಂಬಾರು ಮಾಡಿದ್ರು
ಆ ಅದು ಅ ಸೊಪ್ಪು ಮತ್ತೆ ಬೇಳೆ ಆಹ್ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲಾ ಹಾಕಿ ಸಾಂಬಾರ್ ಮಾಡಿದ್ರು ನೀವು
ನಮ್ಮನೆಯಲ್ಲ ಬೆಳಗ್ಗೆ ಅದೇ ಸಾಂಬಾರು ಮಾಡಿದ್ದವು
ಹೌದಾ
ನಮ್ಮ ಮೆತೆ ಈಗ ಟೊಮೆಟೊ ಗೊಜ್ಜು ಮಾಡಿದರು
ಹೌದಾ
ಹಾ ಟೊಮೆಟೊ ನೀವು ಆ ಸಾಂಬಾರು ಹೇಗ್ ಮಾಡ್ತೀರಾ
ಆ ಫಸ್ಟು ಅ ಬೇಳೆನ ಕುಕ್ಕರ್ ಅಲ್ಲಿ ಬೇಯಿಸಕೋಬೇಕು ಅದ ಅದ್ರ ಬೇಳೆಯಲ್ಲೇ ಮತ್ತೆ ಸ್ವಲ್ಪ ಒಂದು ಒಂದು ಇಲ್ಲ ಅಂದ್ರೆ ಎರಡು ಟೊಮೆಟೊ ಹಾಕ್ ಆಬಹದು ಮತ್ತೆ ಅಹ ಸ್ವಪ್ನ ಆಹ ಇನ್ನೊಂದ್ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಬೇಯಿಸಾದ್ಮೇಲೆ ಆಹ ಒಂದು ಬೇಳೆ ಒಂದು ಎರಡು ಮೂರು ವಿಸಿಲ್ಲ ಆದ್ಮೇಲೆ ಕುಕ್ಕರ್ ಹಾರ್ಮೇಲೆ ಆಹ ಕುಕ್ಕರ್ ಹ್ಮ್ ತಗ್ದಿ ಅವಾಗ ಆ ಬೇಳೆನ ಕ್ಲೀನ್ ಆಗಿ ಅಹ್ ಬೇಳೆಯಲ್ಲೇ ಈ ಸೊಪ್ಪನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಕ್ಲೀನ್ ಆಗಿ ಅದಾದ್ಮೇಲೆ ಆಹ ಕಾರಾರಕ್ಕೆ ನಾವು ಮಿಕ್ಸಿಯಲ್ಲಿ ಆ ಬೇಳೆನ ಸ್ವಲ್ಪ ಸೊಪ್ಪು ಮತ್ತೆ ಖಾರದ ಪುಡಿ ಧನಿಯಾ ಪುಡಿ ಸಾಂಬಾರ್ ಪುಡಿ ಹಾಗೆ ಸ್ವಲ್ಪ ಹುಣ್ಸಿನ್ ಕೈ ಹಾಕ್ಬದು ಮತ್ತೆ ಕೊತ್ತಂಬರಿ ಸೊಪ್ಪು ಅ ಕೊತ್ತಂಬರಿ ಆದ್ಮೇಲೆ ಇನ್ನು ಸ್ವಲ್ಪ ಜೀರಿಗೆ ಹಾಕಿ ಅದನ್ನೆಲ್ಲಾ ನಾವು ಮಿಕ್ಸಿ ಹಚ್ಕೋಬೇಕು ಅದಾದ್ಮೇಲೆ ನಾವು ಆ ಬೆಳೆ ಇರುವ ಇದಕ್ಕೆ ನಾವು ಆ ಇದು ಆ ಏನಿರುತ್ತೋ ಮಿಕ್ಸಿಿಗೆ ಹಾಕೊಂಡಿರೋದು ಅದನ್ನ ಹಾಕಿ ಅದನ್ನ ಅಹ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟಿ ಅಹ ಕಾಯಿಸ್ಬೇಕು ಸಾಂಬರ ಅದಾದ್ಮೇಲೆ ನಾವು ಮತ್ತೆ ಅದಕ್ಕೆ ಒಗ್ಗರಣೆ ಹಾಕ್ಬೇಕು ಸಾರು ಸ್ವಲ್ಪ ಬೇದ ಆದ್ಮೇಲೆ ಕ್ಲೀನ್ ಆಗಿ ಬಿಸಿ ಆದ್ಮೇಲೆ ನಾವು ಅದಕ್ಕೆ ಆಹ್ ಇಂಗ ಆ ಒಗ್ಗರಣರಣೆಗೆ ಸ್ವಲ್ಪ ಆಹ ಎಣ್ಣೆ ಮತ್ತೆ ಜೀರಿಗೆ ಮತ್ತೆ ಮಸ್ಟರ್ಡ್ ಸೀಡ್ಸ್ ಮತ್ತೆ ಸ್ವಲ್ಪ ಕರ್ ಕರಿಬೇವ ಸೊಪ್ಪ ಹಾಕಿ ಅದನ್ನ ಮತ್ತೆ ಆ ಸಾಂಬಾರ್ ಒಳಗಡೆ ಹಾಕಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ನೀವು ಹೇಗ್ ಮಾಡ್ತೀರಾ ಟೊಮೆಟೊ ಗೊಜ್ಜು
ಹವು ಇದು ದದಿರೋಳಸ್ ಸಣ್ಣ ಸಣ್ಣಗೆ ಹಚ್ಕೊಂಡು ತೀರ ಸಣ್ಣಗೆ ಹಚ್ಕೋತೇವೆ ಮತ್ತೆ ಬೆಳ್ಳುಳ್ಳಿದು ಸ್ವಲ್ಪ ಒಟ್ಟು ಸುಳ್ದಿ ನನ್ನಾಗಿ ಜೊಚ್ಕೋತೇವೆ ಶುಂಠಿನ
ಹ್ಮ್ ಹ್ಮ್
ಅಷ್ಟೆ ಶುಂಠಿ ನನ ನಾನ ಚಿಕ್ಕ ಚಿಕ್ಕದಾಗಿ ಅದನ್ನ ಹಚ್ಕೊಂಡು ಇಲ್ಲ ಜಜ್ಜಿ ಏನೋ ಮಾಡಿ ಹರುಳ್ಳಿ ಹ ಟೊಮೆಟೊನು ಸಣ್ಣ ಸಣ್ಣದಾಗ ಹಚ್ಕೊಂಡು ಬಾಣ್ಲಿ ಕಾಯಕ್ಕಿಟ್ಟು ಎಣ್ಣೆ ಸ್ವಲ್ಪ ಹಾಕಿ ಸಾಸಿವೆ ಆಮೇಲೆ ಸಾಸಿವೆನ ಹಾಕಿ ಸಿಡ್ಲಿ ಅ ಸಿಡ್ಲಿದಾದ ನಂತರ ಕಬೇನ್ ಸೊಪ್ಪು ಸ್ವಲ್ಪ ಹಚ್ಚಿ ಇಟ್ಕೊಂಡಿರೋ ಚಿಕ್ ಚಿಕ್ ಚಿಕ್ಕದಾಗಿ ಕರ್ಿನ ಸೊಪ್ಪು ಆಮೇಲೆ ಈರುಳ್ಳಿನ ಹಾಕೊಂಡು ಸ್ವಲ್ಪ ಚಂದಗಾಗುವ ಹೊರ್ಗೂನು ಹಾ ಅದನ್ನ ಬೇಯಿಸ್ಕೊಂಡು
ಹ್ಮ್
ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಘಮ್ಮ ಹೋಗೋವರೆಗು ಅಕ್ಕಿ ಅದಾದಮೇಲೆ ಟೊಮೆಟೊ ಟೊಮೆಟೊ ಹಾಕಿಟಮಟೋ ಬಯವರ್ಗೂ
ಆ ಹಾ
ಅದನ್ನು ಬೇಯಿಸ್ತೇವೆ ಅದು ಏನಾದರೂ ಬೇರೆ ಸ್ವಲ್ಪ ನಿಧಾನ ಆದರೆ ಅದಕ್ಕೊಂದುಚೂರು ಉಪ್ಪಾಕಿ ಬೇಯ ಹಾಕಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅದಾದ್ಮೇಲೆ ಸ್ವಲ್ಪ ನೀರು ಬೇಕಾದ್ರೆ ನೀರು ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಹಾ ಅದಗ್ ಬೇಕಾಗಿರೋ ರುಚಿಕ್ ರುಚಿಗ್ ಬೇಕಾಗಿರೋ ಅಷ್ಟು ಉಪ್ಪು ಖಾರದ ಪುಡಿ ಸಾಂಬಾರು ಪುಡಿ ಗ ಪುಡಿಗಳನ್ನ ಹಾಕಿ ಸ್ವಲ್ಪ ಅದ್ರದ್ದು ವಾಸನೆ ಹೋಗೋವರೆಗೂನು, ಹಾ ಬೇಯಿಸಿ ಹ ಇಟ್ಟರೆ ಅಷ್ಟೆ ತುಂಬ ಏನು ಸುಲಭ
ಸುಲಭ ಹೂ ಹೂ ಹೂ ನಾನು ಇನೊಂದ್ ಗಿತ ಯಾವಾಗಾದ್ಮಾಡಕ್ಕೆ ಟ್ರೈ ಮಾಡ್ತೀನಿ ಟೊಮೆಟೊ ಗೋಜ್ಜನ ಮತ್ತೆ ಯಾವಾಗದ್ರು ಆದ್ರು ಮಾಡಿದ್ರೆ ನೀವು ನಿಮ್ಗೆ ತಿಳಿಸ್ತೇನೆ ಹೇಗಿತ್ತು ಹೆಂಗೆ ರುಚಿಕರವಾಗಿತ್ತು ಇಲ್ವಾ ಅಂತ
ಹಾ ಹಾ ಮತ್ತೆ ನಿಮಗೆ ಇನ್ನು ಯಾವ್ದ ಯಾವ್ದು ಅಡುಗೆ ಬರುತ್ತೆ ಮಾಡಕ್ಕೆ
ಹಾ
ಯಾವ್ದ ಯಾವ್ದ ಅಡ್ಗೆ ಬರುತ್ತೆ ಮಾಡೋಕ್ಕೆ
ನನ್ಗ ಆಹ ನನಗೆ ಆ ಮೊದಲ್ ಮೊದ್ನೇ ಮೊದಲನೇದಾಗಿ ಹೇಳ್ಬೇಕಂದ್ರೆ ಕಾಫಿ ಮಾಡಕ್ ಬರುತ್ತೆ ಟೀ ಇಡ್ ಇಡಕ್ ಬರುತ್ತೆ ಮತ್ತೆ ಅನ್ನ ಮಾಡಕ್ ಬರುತ್ತೆ ಮತ್ತೆ ಬಸಾರ್ ಮಾಡಕ್ ಬರುತ್ತೆ ಆಹ ಈ ಪುಲಾವ್ ಮತ್ತೆ ಬಿಸಿಬಳೆಬಾತು ವಾಂಗಿ ಭಾತು ಮತ್ತೆ ಚಿತ್ರಾನ್ನ ಪುಲಿಯೋಗುರೆ ಹಾಗು ಪಪ್ಪು ಸಾಂಬಾರ್ ಅಂತ ಆಂಧ್ರದಲ್ಲಿ ಅದು ತುಂಬಾ ಫೇಮಸ್ ಸಾಂಬ ಸಾರು ಅ ಪಪ್ಪು ಬೇಳೆ ಹಾಕಿ ಆ ಸಾಂಬಾರ್ ಮಳಕ್ ಬರುತ್ತೆ ಮತ್ತೆ ಮುದ್ದೆ ಮಾಡ್ತೀನಿ ಮತ್ತೆ ಟೊಮೆಟೊ ಭಾತು ಈ ವಿಧ ವಿಧವಾದ ಯಾವ್ಯಾವ ಬಾತ್ ಇರುತ್ತೆ ಅದೆಲ್ಲಾ ಮಾಡಕ್ ಬರುತ್ತೆ ಮೊನ್ನೆ ತಾನೇ ಸೋಯಾಬೀನ್ ಆಹ ಇತ್ತು ಅದ್ರಲ್ಲಿ ಆ ಅ ಪುಲಾವು ಮಾಡಿದ್ದೆ ತುಂಬಾ ರುಚಿಕರವಾಗಿತ್ತು ತುಂಬಾ ಚೆನ್ನಾಗ್ ಬಂದಿತ್ತು ಮತ್ತೆ ಸೋಯಾಬೀನ್ ಅಲ್ಲಿ ಅಹ ಪಲ್ಯ ಮಾಡ್ಬೋದು ಹಾಗೆ ಟೊಮೆಟೊ ಗೊಜ್ಜು ಅಷ್ಟು ಚೆನ್ನಾಗ್ ಬರಲ್ಲ ಆದ್ರೆ ಒಂಥರ ಪರವಾಗಿಲ್ಲ ಆಗ್ ಬರುತ್ತೆ ಮತ್ತೆ ಚಪಾತಿ ಮಾಡಕ್ ಬರುತ್ತೆ ಆ ಮೊನ್ನೆ ತಾನೆ ನಾನು ಹಲೂ ಮ ಆಹ ಪರಾತ ಮಾಡಿದ್ದೆ ಅದಿಕ್ಕೆ ಹೂ
ಹಾಲು ಪರೋಟ ಹೇಗೆ ಮಾಡಿದ್ರಿ
ಹಾಲು ಪರೋಟ ಫಸ್ಟ್ ನಾವು ಚಪಾತಿ ಹಿಟ್ನ ಕಳ್ಸ್ಕೋಬೇಕಾಯ್ತಾ ಅದಕ್ಕೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಬಿಟ್ಟಿ ಮತ್ತೆ ಅ ಬಿಸಿ ನೀರಾದ್ೂ ನಾವು ಹಾಕಿ ಕಲ್ಸ್ಬಹುದು ಇಲ್ಲಾಂದ್ರೆ ನಾ ತಣ್ಣೀರಾಗ ಕಳಸ್ಬೋದು ಅದು ಕ್ಲೀನ್ ಆಗಿ ಸ್ವಲ್ಪ ಚೆನ್ನಾಗಿರೋ ತರ ಸಾಫ್ಟ್ ಆಗಿ ಕಲ್ಸ್ಕೋಬೇಕು ಮ ತೆಗಿರ್ಬೇಕು ಚಪಾತಿ ಇಟ್ಟು ಅದಾದ್ಮೇಲೆ ಅದನ್ನ ಒಂದು ಆ ಇ ಹದ್ನೈದ ನಿಮಿಷ ಇಲ್ಲಾಂದ್ರೆ ಇಪ್ಪತ್ತು ನಿಮಿಷ ಹಂಗೆ ಆಹ ನಾವು ಪ್ಲೇಟ್ ಅನ್ನು ಮುಚ್ಚಿ ಹಗೆ ಬಿಡ್ ಬಿಡ್ಬೇಕು ಅದಾದ್ಮೇಲೆ ನಾವು ಅಹ ಹಲೂ ಹಾ ಪಲ್ಯ ಪ್ರಿಪೇರ್ ಮಾಡಕ್ಕೆ ನಾವು ಕುಕ್ಕರಲ್ಲಿ ಆಹ ನಾವು ಹಲೂ ಹಾಕ್ಬೇಕು ಅದಕ್ ಸ್ವಲ್ಪ ನೀರ್ ಹಾಕಿ ಒಂದು ಎರಡು ಮೂರು ಹಾಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಹ್ ಇದ ಹಾಕುವುದು ಆಲೂಗಡ್ಡೆ ಹಾಕ್ಬಿಟ್ಟಿ ಅದನ್ನ ಅರ್ಧ ಅರ್ಧ ಕಟ್ ಮಾಡಿ ನೀರಲ್ಲಿ ಹಾಕಿ ಅದಕ್ ಸ್ವಲ್ಪ ಉಪ್ಪ ಉಪ್ಪು ಹಾಕ್ಬೋದ ಬೇಕಾದ್ರೆ ಮತ್ತೆ ಒಂದು ಎರಡು ವಿಜಲ್ಲೂ ಇಲ್ಲಾಂದ್ರೆ ಎರಡ್ ವಿಜಲ್ ಸಾಕ ಅನ್ಸುತ್ತೆ. ಅಹ ಬಂದ್ಮೇಲೆ ನಾವು ಆಹ್ ಅದು ಆರದ್ಮೇಲೆ ಅಹ್ ಆಲೂಗಡ್ಡೆ ಸಿಪ್ಪೆನ ಕ್ಲೀನ್ ಆಗಿ ತೆಗ್ದಿಬಿಟ್ಟಿ ಅದನ್ನ ನಾವು ಫುಲ್ಲು ಎಲ್ಲಾ ಪೂರ್ತಿ ಸ್ಮ್ಯಾಶ್ ಮಾಡ್ಬೇಕ ಅದನ್ನ ಅದ್ ಮಾಡಿದ್ಮೇಲೆ ಅದಕ್ ಸ್ವಲ್ಪ ಉಪ್ಪು ಖಾರ ಮತ್ತೆ ಕೊತ್ತಂಬಿರಿ ಸೊಪ್ಪು ಮತ್ತೆ ಸಾಂಬಾರ್ ಪುಡಿ ಹೀಗ ನಾವು ಸುಮ್ನೆ ಹಾಕ್ಬೋದು ಸ್ವಲ್ಪ ಚಿಕ್ಕದಾಗಿ ಮತ್ತೆ ಅದೆಲ್ಲ ಮಿಕ್ಸ್ ಮಾಡಿ ಇಟ್ ಇಟ್ಟ್ಮೇಲೆ ಇವಾಗ ಚಪಾತಿ ಹಿಟ್ಟು ರೆಡಿ ಆಗಿರುತ್ತೆ. ನನ್ ಮಗನವು ಚಪಾತಿ ತರ ನಾವು ಹೀಗೆ ಅಹ ವೃತ್ತಾಕಾರದಲ್ಲಿ ನಾವು ಮಾಡ್ಕೋಬೇಕು ಅದನ್ನ ಚಪಾತಿ ದುಡ್ ದುದಬೇಕು ಆಗ ಅದು ಆ ಆಲೂಗಡ್ಡೆ ಪಲ್ಯ ನಾವೇನ್ ಮಾಡಿರ್ತಿರೋ ಅದು ಸ್ವಲ್ಪ ಉಂಡೆ ಆಗ ತಗೊಂಡಿ ಅದು ಅ ಚಪಾತಿ ಹಿಟ್ಟು ಸೆಂಟರ್ ಅಹ ಇಲ್ಲಿ ಇಟ್ಬ ಇಟ್ಬಿಟ್ಟಿ ನಾವು ಅದು ಚಪಾತಿ ಹಿಟ್ಟನ ನಾವು ಅದನ್ನ ಕ್ಲೋಸ್ ಮಾಡಿ ಮತ್ತೆ ನಿಧಾನವಾಗಿ ಹಂಗೆ ಚಪಾತಿ ಹೇಗೆ ನಾವು ದುದತಿರೋ ಹಂಗೆ ದುದ ಬಿಟ್ಟಿ ಮತ್ತೆ ಪ್ಯಾನ್ ಹಿಟ್ ಆದ್ಮೇಲೆ ನಾವು ಸ್ವಲ್ಪ ಹೆಣ್ಣೆ ಎಣ್ಣೆ ಇಲ್ಲಾಂದ್ರೆ ಬೆಣ್ಣೆ ಇಲ್ಲಾಂದ್ರೆ ತುಪ್ಪಾನೂ ಹಾಕೋಬೋದು ಅಹ ರುಚಿ ಚೆನ್ನಾಗಿರು ಇರುತ್ತೆ. ಆಹ್ ಅದು ಪ್ಯಾನ್ ಹಿಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಅಹ ಈ ಚಪಾತಿ ಇರದೆ ಪರಾತ ಹೇಗಿರುತ್ತೆ ಅದನ್ನ ಹಂಗೆ ಹಾಕಿ ಚೆನ್ನಾಗಿ ಒಂದ್ ಕಡೆ ಬೇಯಿಸಿ ಮತ್ತೆ ಇನ್ನೊಂದ್ ಕ ಕಡೆ ತಿರುಗ್ಸಿ ಅದು ಚೆನ್ನಾಗಿ ಬೇಯದ್ಮೇಲೆ ಅದು ನಾವು ತಿನ್ನೋ ತಟ್ಟೆೆಯಲ್ಲಿ ಹಾಕೊಂಡು ಮತ್ತೆ ಅದರ ಸೈಡ್ ಸೈಡ್ ಡಿಶ್ ಏನಾದ್ರು ಆಹ ಕರ್ಡ್ ಮೊಸರು ಇರುತ್ತಲ್ವಾ ಮೊಸರಲ್ಲಿ ಸ್ವಲ್ಪ ಆಹ ಉಪ್ಪು ಮತ್ತೆ ಖಾರದ ಪುಡಿನೂ ಹಾಕೋಬಹುದು ಸ್ವಲ್ಪ ಧನ್ಯ ಪುಡಿ ಅವೆಲ್ಲ ಹಾ ಹಾಕಿ ಅದನ್ನ ಮಿಕ್ಸ್ ಮಾಡಿ ಮತ್ತೆ ಈರುಳ್ಳಿನೂ ಅ ಸಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಹ ಪರತ ಜೊತೆ ಅದನ್ನ ನಾವು ಕಾಂಬಿನೇೇಶನ್ ಆಗ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ ಸರಿಯಾದ್ರೂ ಟ್ರೈ ಟ್ರೈ ಮಾಡ್ಬೇಕು
ಹಾ ನಾನು ಅದನ್ನು ಪ್ರಯತ್ನಿಸ್ತೇನೆ ಇವ ಇವತ್ತು ನಿಮ್ಮ ಹತ್ರ ಮಾತಾಡಿ ನಮಗೆ ತು ನಿಮ್ಮ ನಮಗೆ ತು ತುಂಬ ಖುಷಿ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಹತ್ರ ಮಾತಾಡಿ
ನನ್ಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾನು ನಾನು ಹೇಗೆ ಅಡಗೆ ಮಾಡ್ಬೇಕು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ನಂು ತುಂಬಾ ಇಷ್ಟ ಆಯ್ತು ಯಾವತ್ತಾದ್ರೂ
ಧನ್ಯವಾದಗಳು ಮತ್ತ ಇನ್ನು ಇನ್ನೊಮ್ಮೆ ಕರೆ ಮಾಡೋಣ ನಾವು ಯಾವಾಗಾದ್ರೂ
ನಾ ನಾನು ಯಾವಾಗಾದ್ೂ ಮತ್ತೆ ಇನ್ನೊಂದು ಕರೆಯಲ್ಲಿ ಭೇಟಿ ಆಗೋಣ
ಧನ್ಯವಾದಗಳು ನಮಸ್ತೆ ಬಾಯ್
ಹ್ಞ